ಹಲೋ
ಹಲೋ
ಹಾ ಆಯ್ತಾ ಊಟ
ಹಾ ನಾನ್ ಆಯ್ತು ನಮ್ದಾಯ್ತು ನಿಮ್ದ
ಹಾ ಆಯ್ತು
ಏನ್ ತಿಂದ್ರಿ
ಅನ್ನ ಸಂದರ್
ಹೌದಾ
ಎಲ್ಲಿರೋದು
ನಾನ್ ಊರಲ್ಲ ಇದ್ದೆ ಮನೆಯಲ್ಲಿ ನಮ್ದು ಗೌರಿ ಬ್ಯುಸಿನೆಸ್ ಗೌರಿ ಬಿಸಿನೆಸ್ ಗೌರಿ ಬಿಜಿನೆಸ್ ಹ್ಮ್ ನಿಮ್ದಾವರು
ನಮ್ದು ಮಂಾ
ಮಂಡಿಯಾನಾ
ಬಟ್ ಇರೋದ್ ಬ್ಯಾಂಗ್ಳೂರಲ್ಲಿ
ಹೌದಾ ಹ್ಮ್ ನೀವೇನ್ ಊಟ ಮಾಡಿದ್ದಿ
ಹನ್ನ ಸಾಂಬರ್
ಹೌದಾ ನೀವ್ ಮನೇೆಯಲ್ಲಿ ಇದ್ದೀರಾ ಅಥವಾ ಹಾಸ್ಟೆಲ್ ಪಿ ಜಿ
ಮನ್ನ ಮೇ
ಹೌದಾ ನಿಮ್ಗೆ ಕೆ ಸಿ ಎರ್ ಮಾಮ್ ಹೆಂಗ ಗೊತ್ತು
ಅವರು ಪಿ ಜಿ ಫ್ರೆಂಡ್ ನನ್ಗೆ
ಹೌದಾ
ವಿಜಿಫ್ರೆಂಡ
ಅವರು ನಮ್ಗೆ ಹೈಸ್ಕೂಲ್ ಟೀಚರ್
ಓಕೆ ನಾನು ಮತ್ತೆ ನನ್ ಮದ್ವೆ ಆಗ ನನ್ ಮದ್ವೆ ಆಗಕ್ಕಿಂತ ಮುಂಚೆ
ಹ
ಹ ಅವರು ನಾನು ಒಟ್ಟಿಗೆ ಇದ್ದಿದ್ದು ಪಿಜಿಲೆ
ಹಾ ಹಾ ಅದೇ ನಾವಲ್ಲ ಹೈ ಸ್ಕೂಲಲ್ಲಿ ಓದ್ಬೇಕಾದ್ರೆ ಅವರು ನಮ್ಗೆ ಮ್ಯಾಥಸ್ ಮತ್ತೆ ಸೈನ್ಸ್ ಟೀಚರ್ ಆಗಿದ್ರು
ಓಕೆ
ಹ್ಮ ನೀವ್ ಏನ್ ಓದ್ಕೊಂಡಿರೋದು ಏನಾದ್ರರು ಕೆಲ್ಸ ಮಾಡ್ತಾ ಇದ್ದೀರಾ
ಕೆಲಸ ಮಾಡ್ತಿದ್ದೆ ಬಟ್ ಇವಾಗ..
ಹ ಹಾ ಹಾ
ಹಂಗಾಗಿ ಆ ಕೆಲ್ಸ ಬಿಟ್ಟು ಒಂದ್ ಮತ್ ಆಯತು..
ಬ್ಯಾಂಗ್ಳೂರಲ್ಲಿ ಎಲ್ಲಿದ್ದೀರಾ..
ವೈಟ್ ಫೀಲ್ಡ್
ಪೈಪ್ ಸಲ್ದಾ
ಎಲ್ಲಾರೂ ವೈಟ್ ಫೀಲ್ಡ್ಗ್ ಬರ್ಬೇಕು ಅಂದ್ರೆ ದೂರ ಅಲ್ಗ ಹೋಗ್ಬೇಕಾ ಅಂತಾರೆ
ನಾವು ಫಸ್ಟ್ ಕೆಂಗೇರಿಲ್ಲ ಇದ್ವಿ ಹಾ ಬಟ್ ಇವಾಗವ ಮನೆ ಶೂಟ್ ಮಾಡದ್ ಕಾರಣಕ್ಕನೆ ನಾವು ಚೇಂಜ್ ಮಾಡಿದ್ದ ಮನೇಲ್ಲ ನಿ ಕೆಲ್ಸ ಬಿಟ್ಟಿದ್ದು
ಬೆಂಗಗಳೂರಲ್ಲೆಲ್ಲ ಎಲೆಕ್ಟ್ರಾನಿಕ್ ಸಿಟಿ ವೈಟ್ ಫೀಲ್ಡ್ ಹೋಗ್ಬೇಕು ಅಂದ್ರೇ ಜನ್ಗಳು ಕಷ್ಟ ಆಗ ಅದು ಹ್ಮ
ಹೌದು
ನೀನ್ ಎಲ್ಲಾ ಕಡೆನೂ ಸ್ನನ್ ಸ್ಟೂಡೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ
ಅಗ್ರಿ ಮಾಡ್ತಿರದಾ
ಹಾ ಲಾ್ ಮಾಡ್ತಾ ಇರೋದು ಇವಾಗ ಮೂರ್ ವರ್ಷ ಮುಗೀತು ಇನ್ನ ಎರಡು ವರ್ಷ ಐ್ತೆ ಇವಾಗ ರಜಾಗುಳ್ಕೊಟ್ಟವ್ರ ನಮ್ಗೆ
ಓಕೆ
ಹ್ಮ್ ಅದಕ್ಕೆ ಊರ್ಗ್ ಬಂದಿದ್ದೆ ನಾನು
ಓಕೆ
ಹ ಚನ್ನ ಒಂದ್ ತಿಂಗಳ ಇದೆ ಇನ್ನೊಂದ್ ತಿಂಗಗಳ ಆದ್ಮೇಲೆ ಮತ್ತೆ ಕಾಲೇಜ್ ಸ್ಟಾರ್ಟ್ ಆಗತ್ತೆ
ಮತ್ತೆ ಇವಾಗ ಆರಾಮಂಗ ಊರೆಲ್ಲ ಇದ್ದೀರಾ
ಹ್ಮ್ ವಗರ ಆಮ ಬಊರ ಲಜೆ
ಎಷ್ಟು ಊರು ಅಂದ್ರೆ
ಹ್ಮ
ಮತ್ತೆ ಇನ್ನೇನ್ ಸಮಾಚಾರ ಆರಾಮ
ಹ್ಮ್ ಆರಾಮ್ ನೀವ್ ಆರಾಮಾಗಿದ್ದೀರಾ
ಹಾ ನಾನರಾಮ
ಮನೇಲಿ ಆ ನೀವ್ ಒಬ್ಬಳೇ ಮಗ್ಗಳ
ಹ ಇಲ್ಲ ಮನೇಲಿ ನನ್ ತಂಗಿ ನನ್ ತಮ್ಮ ಇದ್ದಾರೆ
ಕೆ ಸೇಮ್ ನಮ್ದು ನಾವು ಮೂರ್ ಮೂರ್ ಜನ ಅವ್ರೇನ್ ಮಾಡ್ತಿದಾರ
ಹ ಇವಾಗ ನನ್ ತಂಗಿದ್ದು ಸೆಕೆಂಡ್ ಪಿ ಯು ಕಂಪ್ಲೀಟ್ ಆಗೈತೆ ಅವ್ರು ಇವಾಗ ಡಿಗ್ರಿ ಓದ್ಬೇಕು ನಂತ ತಮ್ಮದು ಅದ ಟೆಂತ್ ಸ್ಟ್ಯಾಂಡರ್ಡ್ ಇವಾಗ
ಓಕೆ
ಹ್ಮ್
ಮತ್ತೆ ಏನ್ ಊಟ ನಿಮ್ ಕಡೆ ಏನ್ ಸ್ಪೆಷಲ್
ನಮ್ಮ ನಮ್ ಕಡೆ ನಮ್ಮ ಮನೆಗ್ ನಾನ್ ವೆಜ್ಜೇ ಸ್ಪೆಷಲ್
ಹ್ಮ
ಹ್ಮ್ ನಾನ್ ವೆಜ್ ಚೆನ್ನಾಗಿ್ ಮಾಡ್ತೀವಿ ನಾವು ಸ್ವೀಟ್ ಎಲ್ಲಿ ಅಂದ್ರೆ ನಾವು ಶೆ ಓದ್ತತಾರೆ ನಿ ಹಪಟ್ಟ ಆ ಚಾವ್ಗೆ ಹೊತ್ತಿದ್ರೆ ಅದು ಚೆನ್ನಾಗಿರತ್ತೆ ಅದು ಹಾ ಒಬ್ಬಟ್ಟೆಲ್ಲ ಮಾಡ್ತಾ ಇರ್ತಾರೆ
ಅದೆಲ್ಲ ಮಾ ಅಬಟ್ಟ
ಹ್ಮ್್ಮ
ನಮ್ಮ ಮನೇ ನಾವು ಜಾಸ್ತಿ ನಾನ್ ವೆಜ್ ಕೇಳ್ತೀವಿ
ಹ ನಮ್ಮ ನಮ್ ಕಡೆನುೂ ಅಷ್ಟೆ ನಾವು ವೀಕ್ಲಿ ಒನ್ ಸರ್ಟ್ ವೈಸ್
ಹೌದ ಅದು ಅದ ನಿಮ್ದು ಮಂಡ್ಯ ಬೇರೆ ಅಲ್ವಾ ಹೌದು ನಮ್ಮನಲಿ ಇರೋರು ನಾನ್ ವೆಜ್ ಜಾಸ್ತಿ ತಿಂತಾರೆ ಹಾ ಮತ್ತೆ ಬೆಳಿಗ್ಗೆ ಏನ್ ತಿಂದಿದ್ರಿ
ಬೆಳಿಗ್ಗೆ ಚಪಾತಿ ಪಲ್ಯ
ಹ್ಮ್ ಇವಾಗ ಇಲ್ಲೇ ವೈಟ್ ಫೀಲ್ಡ್ ಎಲ್ಲ ಇರೋದು ಇವತ್ತು ಅಪ್ಪ ಮನೆಯಲ್ಲೇ ಇದ್ರು ಅಂತ ಬೆಳಿಗ್ಗೆನೆೇ ಮುದ್ದೆ ಮಾಡ್ಬಿಟ್ಟಿದ್ರು ನಮ್ಮ್ ಮನೆಯಲ್ಲಿ ಬೆಳಗ್ಗೆ ಹೊತ್ತ ಮುದ್ದೆನೇ ಮಾಡ್ತಾರೆ
ಹ್ಮ್
ಆದ್ರೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ರು ಇವತ್ಪ್ಪಂಗೂ ರಜೆಾ ಇತ್ತಲ್ಲಾ
ಹೌದು ಆ ಅಪ್ಪ ಏನ್ ಕೆಲ್ಸ ಮಾಡದು
ಅಪ್ಪಾ ಅಡ್ವಕೇಟ್
ಅವರು ಅಡವಾ ಕೇಟ್ಟಾನ ಅದಕ್ಕೆ ನೀವು ಲಾವ್ ಓದ್ತ್ತಿರೋದು.
ಹ್ಮ್ ಹೌದು.
ಹ ಮತ್ತ.
ಮತ್ತೆನ್ನೇನಿಲ್ಲ ನೀವ ಹೇಳಬೇಕು.
ಹೇಳಿದ್ರೆ ಕೇಳ್ತೀನಿ ಹ್ಮ್ ಹ್ಮ್.
ನಿಮ್ದು ರೀಸೆಂಟ್ ಆಗ ಮ್ಯಾರೇಜ್ ಆಯ್
ಹ ಸೆವೆನ್ ಮಂತ್ಸ್ ಆಗಿದೆ.
ಹೌದಾ.
ಹ್ಮ ಹ್ಮ.
ಪಿ ಜಿ ಅಲ್ಲಿ ನೀವ ಎಷ್ಟ್ ವರ್ಷ ಇದ್ರಿ.
ನಾನ್ ಟೂ ಐರ್ಸ್ ಇದ್ದೆ.
ಹೌದಾ.
ಮ ಅದೇ ಪೇಜಲ್ಲಿ ಇರಲ್ಲ ಬೇರೆ ಬೇರೆ ಪೇಜಲ್ಲಿ ಇದ್ದೆ.
ಹ್ಮ್. ನಿಮ್ ಕೆಲ್ಸಕ್ಕೆ ಯಾವ್ದ್ ಹತ್ರ ಆಗುತ್ತೋ ಆ ಪಿ ಜಿಯಲ್ಲ ಇದ್ರಾ.
ಹ್ಮ.
ಇದು ವಿಜಯನಗರದತ್ರ ಹತ್ರನಾ ನಿಮ್ಗೆ.
ಹಾ ಫಸ್ಟು ವಿಜಯನಗರದಲ್ಲಿ ಹತ್ರದು ವೆಚ್ಚಕ್ಕಮ್ಮೆ ಒನ್ ಇಯರೇ ಇದ್ದೆ ಅನ್ಕೊಬೇಕು ಐ ತಿಂಕ್ ಹ್ಮ್. ನನ್ ಪೇಜಿಲ್ಲ. ನ ಲಕ್ಷ್ಮಿ ಅಕ್ಕನ ಜೊತೆಗ ಒನ್ ಇಯರ್ ಇದ್ದು ಅನ್ಕೋ.
ಹ್ಮ್.
ಮತ್ತೆ ನೀ ಏನಿಲ್ಲ.
ಮತ್ತೆ ನೀವು ಬೆಂಗ್ಗಳೂರ್ರಿಗೆಲ್ಲ ಎಜುಕೇಶನ್ಗೆಲ್ಲ ಬೆಂಗ್ಗಳೂರ್ ಸೈಡ್ ಬರ್ತೀರಾ. ಲಾವ್ ಮಾಡ್ತಿರೋದು್ ಬ್ಯಾಂಗ್ಳೂರಲ್ಲಿೇನಾ.
ಹ್ಮ್ ಬ್ಯಾಂಗ್ಳೂರಲ್ಲ ಇವಾಗ ರಜಾ ಕೊಟ್ಟಿರೋದಕ್ಕೆ ಊರ್ಗ್ ಬಂದಿರೋದು.
ಹೌದಾ ಎಲ್ಲಿ ಬೆಂಗಗಳೂರಲ್ಲಿ.
ಹ್ಮ್ ಉಪ್ಕಾರ್ಲಔಟ್ಟ ಹತ್ರ.
ಎಲ್ಲಿ ಬರುತ್ತೆ ಅದು.
ಮು್ದಿನ ಪಳೆಯಾ.
ಓ ಕೆಂಗೇರಿೇ ಹ್ಮ ಅಲ್ಲಾ.
ಹ್ಮ್.
ನಮಕ್ ಕೆಂಗೇರಿ ಅಲ್ಲೇ ನಾವು ಫಸ್ಟ್ ಇದ್ದದಲ್ಲೇ ಆರ ಆರ್ ನಗರದೆಲ್ಲ.
ಆರ್ ಆರ್ ನಗರನಾ. ಹಲೋ.
ಹಾ ಹೇಳಿ ಕೇಳಿಸತೈತೆ.
ಹ್ಮ್ ನಮ್ದೇನ್ಗ ನೀವೇ ಹೇಳ್ಬೇಕು.
ಎಷ್ಟು ದಿನಕ್ಕ ಒಂದಸರಿ ಹೋಗಯ್ತೀರಾ ಕಾಲೇಜ್ ಇದ್ರೆ.
ರಜಾ ಕೊಟ್ಟಾಗ ಹಬ್ಬಕ್ಕೆಲ್ಲ ಹೋಗ್ತಾ ಇರ್ತೆೇನೆ.
ಕೆ ಒನ್ ಮಂತ್ಲಿ ಒಸ.
ಹಾ.
ಓಕೆ.
ಹಬ್ಬಕ್ ರಜಾ ಇದ್ರೆ ಮತ್ತೇಏನಾದ್ರು ಕಾಲೇಜ ಇಿಂದ ಫೆಸ್ಟ್ ಮಾಡಿ ರಜಾ ಕೊಟ್ ಕೊಟ್ಟಾಗ.
ಹ್ಮ್.
ಅವಾಗ ಆತರ ಕಾಲೇಜ್ ಫೆಸ್ಟ್ ಅಟೆಂಡ್ ಆಗೋದು್ ಕಡಿಮೆ ಈತರ ಊರ್ಗ್ ಬರ
ಓಕೆ ಯಾವ ಕಾಲೇಜ್ ನಿಮ್ದು ಕಾಲೇಜ್ ನೇಮ್.
ಕೆ ಲೀ ಲಾವ್ ಕಾಲೇಜ್.
ಕೆ ನಿಮ ನಿಮ ತಂಗಿನ ಏನಕ ಸೇರ್ಸಿದೀರಾ ಪಿ ಯುಸಿ ಆದ್ಮೇಲೆ ಅಲ್ಲೇನಾ ಗೌರಿ ಬಿದನೂರ ಅಲ್ಲೆಯ
ಇಲ್ಲ ಇಲ್ಲ ಇದು ಮಹಾರಾಣಿ ಕಾಲೇಜ್.
ಎಲ್ಲಿ ಮೈಸೂರ.
ಹ್ಮ ಬೆಂಗಳೂರು.
ಬೆಂಗಳೂರ ಮತ್ ಮಹಾರಾಣಿ.
ಹ್ಮ ಮೆಜೆಸ್ಟಿಕ್ ಹತ್ರ ಇದೆ ಅಲ್ಲ.
ಹೌದ
ಹ್ಮ ಹ್ಮ ಮೆಜೆಸ್ಟಿಕ್ ತುಂಬಾ ಹತ್ರ ಅಲ್ಲಿಂದ ಒಂದ್ ಐದ ನಿಮಿಷ.
ಓಕೆ. ತ ತಿಬ್ರ ಸೇರ್ಕೊಂಡ್ ರೂಮ್ ಮಾಡ್ಕೊಂಡೆ ಇರ್ಬೋದಲ್ಲ.
ಹ್ಮ ಇಲ್ಲ ಅವರು ದೂರ ಆಗತ್ತೆ ಅಲ್ಲಿ ಸಿಟಿಯಲ್ಲೆಲ್ಲಾ ಓಡಾಡೋದಕ್ಕೆ ಅವ್ರಿಗೂ ದೂರ ಆಗತ್ತೆ. ಅಂತ ಅವ್ರ್ದಲ್ಲ ಕ್ಯಾಂಪಸ್ ಒಳಗಡನೆ ಹಾಸ್ಟೆಲ್ ಇದೆ. ಅವರ ಅಲ್ಲೇ ಇರ್ತಾರೆ ನನ್ಗೂ ಇಲ್ಲಿ ಈ ಕಡೆ ಹತ್ರ ಕಾಲೇಜ್ಗೆ
ಹ್ಮ.
ನಾನ ಈ ಕಡೆನೆೇ ಇರ್ತೇನೀ.
ಓ ಕೆ.
ಹ್ಮ.
ಮತ್ತ ಅಮ್ಮ ಹೌಸ್ ವೈಫಾ. ಹಲೋ ಅಮ್ಮ ಹೌಸ್ ವೈಪಾ
ಹ್ಮ ಅಮ್ಮ ಮನೇಲಿ ಇರ್ತಾರೆ.
ನಿಮ್ಮ ಅಪ್ಪಂದ ಆಫೀಸ್ ಇರೋದ ಅಲ್ಲೇನಾ. ಬ್ಯಾಂಗ್ಳೂರಲ್ಲೇ ನಾ ಅವ್ರದ್ದನು ಗೌರಿಬಿದ್ನೂರಲ್ಲ. ಮತ್ತೆ ಇನ್ನೇನ ಸಮಾಚಾರ ಮತ್ತೆ ಇಲ್ಲಿ ಎಷ್ಟ ವರ್ಷ ಆಯ್ತು ಕಾಲೇಜು ಇಂದು ತ್ರೀ ಇಯರ್ಸ್ ಅಲ್ವಾ.
ಹ್ಮ ಇಲ್ಲ ಫೈವ್ ಇಯರ್ಸ್ ಕೋರ್ಸು ತ್ರೀ ಇಯರ್ಸ್ ಕಂಪ್ಲೀಟ್ ಆಗತೆ. ಇನ್ನ ಟೂ ಇಯರ್ಸ್ ಇದೆ.
ಇನ್ನ ಟೂ ಇಯರ್ಸ್ ಇದು ಯಾವ್ದ್ರ ಮೇಲೆ ಪಿಯುಸಿ ಮೇಲಾ
ಹ್ಮ ಪಿ ಯ ಸಿ ಮೇಲೆ.
ಹೆಂಗ ಅನ್ನಿಸ್ತಿದೆ ಏನಾದ್ರು ನಮ್ದಕ್ಕೆ ಏನಾದ್ರು ವಿಷಯ ಇದ್ರೆ ಹೇಳ್ತೀನ ಬಿಡಿ ನಿಮ್ಗೆ
ಹೇಳಿ.
ಲಕ್ಷ್ಮೀ ಅಕ್ಕನ್ ಕಾಂಟ್ಯಾಕ್ಟ್ ಮಾಡ್ಕೊಂಡು
ಹ್ಮ್ ಹೇಳ. ನಂಗ ಯಾವದೋ ಕಾಲ್ ಬರ್ತತೆ ನಾನ ನಿಮಗ್ ಮತ್ತೆ ಮಾಡ್ತೀನಿ.
ಹಾ ಓಕೆ.
ಹ್ಞೂ ಓಕೆ.